ಹಲೋ ಹಲೋ ಮಾತಾಡೋದು ಕೇಳಿಸತಾ ಇದನಕ್ಕ
ಹಾ ಕೇಳಸ್ತಿದೆಮ್ಮ ಮೊನ್ನೆ ಎಲ್ಗ ಹೋಗಿದ್ರ ಅಂತಲ್ಲ ನೀವು
ನಾವ ಮೊನ್ನೆ ನಾವ್ ಮೊನ್ನೆ ಇಲ್ಲೊಂದು ನಾಮಕರಣ ಫಂಕ್ಷನ್ಗೆ ಹೋಗಿದ್ದವಕಾ ಚೆನ್ನಾಗೈತು
ಹೌದಾ ಅಲ್ಲಿ ಎಲ್ಲಾ ಏನೇನ್ ನೋಡಿದ್ರಿ ಏನೇನ್ ಮಾಡಿದ್ರಿ ಏನ್ ವಿಶೇಷ ಇತ್ತ ಅಲ್ಲಿ
ಹಾ ಅಲ್ಲಿ ಚಿಕ್ಕ ಪಾಪು ಟ್ವಿನ್ಸ್ ಬೇಬಿ ಆಗಿತ್ತು ಅವ್ರಿಗೆ ಬಹಳ ವರ್ಷಗಳಾಗಿದ್ಮೇಲೆ ಟ್ವಿನ್ಸ್ ಬೇಬೀಸ್ ಒಂದು ಬಾಯ್ ಒಂದು ಬೇಬಿ ಆ ಇಬ್ರು ಒಂದ್ ಹೆಣ್ ಪಾಪ ಹುಟ್ಟಿದ್ದು ಒಂದ್ ಗಂಡ ಪಾಪ ಹುಟ್ಟಿತ್ತು ಹ ಇವಾಗ ಎರಡ್ ದಿವ್ಸ ಆಯ್ತು ನೋಡ್ರಿ ಹ ಉುಟ್ಟಿದ್ರಗಿನಾ ಐದು ತಿಂಗಳ ಆಯ್ತು ಅವ್ರದ್ದ ಡೆಲ್ವರಿ ಆಗಿದ್ಮೇಲೆ ಇವಾಗ ನಾವು ನೋಡ್ಕೊಂಡ್ ಬರೋಣ ಅಂತ ಮೊೆನ್ನೇ ನಾಮಕರಣ ಮಾಡಿದ್ರು ಚೆನ್ನಾಗ್ ಮಾಡದ್ರು ಹಾ ಹ ಬಾಳನೇ ಚೆನ್ನಾಗ್ ಮಾಡದ್ರು ಹೆಸರು ಬಂದ್ಬಿಟ್ಟು ಸಾನ್ವಿ ಆಹ ಸಾನ್ವಿ ಜಸ್ವಿ ಅಂತಲ ಇಟ್ಟಿದ್ರು ನೋಡ್ರಿ
ಹೌದ
ಹಾ ಚೆನ್ನಾಗಿತ್ತು ಪಾಪನುೂ ಬಾಳ ಚೆನ್ನಾಗ್ ಕ್ಯೂಟ್ ಕ್ಯೂಟ್ ಆಗಿದ್ರಕ್ಕ ಒಳ್ಳೆ ಚೆನ್ನಾಗ್ ಮಾಡರು ಹ್ಮ್ ನಮ್ಮ ಮತ್ತೆ ಏನಿಲ್ಲ ನೋಡ್ರಿ ಫಂಕ್ಷನ್ಗೆ ಹೋಗಿ ಬಂದ್ವಿ ಇನ್ನ ಒಂದ್ ವಾರ ಮುಂಚಿತ್ತು ಒಂದ್ ವಾರದ ಮುಂಚಿತವಾಗಿನ ಹೋಗಿದ್ದಿ ನೋಡ್ರಿ
ಸರಿ ಚೆನ್ನಾಗ ಆಯ್ತ
ಹಾ ಎಲ್ಲಾ ಚೆನ್ನಾಗಾಯ್ತು ನೋಡ್ರಕ್ಕ ಆ ಅಕ್ಕ ಕೇಳಿಸತಿದೀನಕ್ಕ
ಕೇಳಿಸ್ತದೆ ಕೇಳತ
ಕೇಳಿಸತಿದೆ ಅದೇ ಒಂದ್ ವಾರದ ಮುಂಚಿತವಾಗಿನ ಹೋಗಿದ್ವಿ ಆಹ ಅವರು ಬಾ ಅಂತಳ್ಬಿಟ್ಟು ಹೇಳಿದ್ರ ಹಂಗಾಗಿ ಎಲ್ಲರ ಫ್ಯಾಮಿಲಿ ಎಲ್ಲಿ ಸಮೇತ ಎಲ್ಲರೂನೂ ಹೋಗಿದ್ವಿ ರಿಲೇಷನ್ಸ್ ಎಲ್ಲರೂ ಬಂದಿದ್ರು ಫ್ರೆಂಡ್ಸ ಫ್ಯಾಮಿಲಿ ಹಾ ತುಂಬಾ ಜನ ಬಂದಿದ್ರಕ್ಕ
ಹೌದಾ
ಫ್ಯಾಮಿಲೀಸ್ ಫ್ರೆಂಡ್ಸು ಎಲ್ರೂ ಸೇರಿ ಟೋಟಲ್ಲಿ ಚೆನ್ನಾಗ್ ಆಯ್ತು ಅಂದ್ರೆ ಫಂಕ್ಷನ್ ಎಲ್ಲಾ ಅಕ್ಕ ಅಡಗೇನೂ ಚೆನ್ನಾಗ್ ಮಾಡ್ಸಿದ್ರು.
ಹ್ಮ್
ಹ್ಮ್ ಎಲ್ಲಾ ವೆರೈಟೀಸ್ ಆ ಕಡೆ ಸೈಡ್ ಎಲ್ಲಾ ಊಟ್ದ್ದು ಫೆಸ್ಟಿವಲ್ಗೆಲ್ಲ ಊಟದ್ದೆಲ್ಲಾವಂತ ನಾಮಕರಣ ಬಂದು ಮಂಗ್ಗಳೂರ್ ಸೈಡ್ ಇತ್ತಕ್ಕ ಹ ಅಲ್ಲಿ ಇಲ್ಲಿ ನಮ್ಮ್ ಕಡೆ ಮಾಡ ಂಗಿಲ್ಲ ಮಾಡಂಗಿಲ್ಲ ಅಲ್ಲೆಲ್ಲಾ ಬಹಳ ಚೆನ್ನಾಗ್ ಮಾಡ್ತಾರೆ ನಂತ ಅಲ್ಲಿದ್ದ ಸ್ಪೆಷಲ್ೇ ಬೇರೆ ಇತ್ತು ನಮ್ ಕಡೆಗಿಂತ ಅಲ್ಲಿ ಊಟನೇ ಒಂದು ಸ್ವಲ್ಪ ಬೇರೆ ಇತ್ತು ನಾಮಕರಣ ಶಾಸ್ತ್ರನು ಸ್ವಲ್ಪ ಎಲ್ಲ ಬೇರೆ ಬೇರೆ ತರ ನಮ್ಮ್ ತರಾ ಇಲ್ಲ ಅವ್ರ್ದೇ ಒಂಥರ ಪದ್ದತಿಗಳೆಲ್ಲ ಬೇರೆ ಬೇರಾಗ್ ಮಾಡಿದ್ರು ನೋಡ್ರಿ ಹ್ಮ್ ಹ್ಮ್
ಎಲ್ಲಿ ಬಸ್ ಮುಖಾಂತ್ರ ಆತ್ರ ಹೋಗಿದ್ರಾ ಅಥವಾ ಟ್ರೈನ್ ಹೋಗಿದ್ರಾ?
ಬಸ್ಸಿಗೆ ಹೋಗಿದ್ವಿ ನಾವೆಲ್ಲ ಸೇರ್ಕೊಂಡು ಹಾ.
ಆ ಸೈಡ್ ಎಲ್ಲ ಎಲ್ಲ ಬಸ್ ಎಲ್ಲಾ ಹೆಂಗ ರಶ್ ಇದ್ವಾ ಹೆಂಗ?
ಆ ಫುಲ್ ರಶ್ ಇದ್ವಕ್ಕ ಇವಾಗ ಬೇರೆ ಮಕ್ಳಿಗೆಲ್ಲ ರಜೆ ಅಲ್ಲಾ ಬೇಸಿಗೆ ರಜೆ ಅಲ್ಲ. ಹಾ ಹಂಗಾಗಿ ಈಗೆಲ್ಲಾ ಫುಲ್ಲು ರಶ್ ಇತ್ತು ಬಸ್ಗಳೆಲ್ಲಾ ಹಂಗೆ ಹೋಗಿ ನೋಡ್ಕೊಂಡು ನಾವೆಲ್ರೂ ಮನೇಲಿ ಇಷ್ಟು ಜನನು ಹೋಗಿದ್ವಿ ನಮ್ಮ ಮನೇಲಿರೋ ಬಿಟ್
ಹೌದಾ ಹಂಗಂದ್ರೆ ನೀವೇ ಸ್ವಂತ ವೆಹಿಕಲ್ ಮಾಡ್ಕೊಂಡ್ ಹೋಗ್ಬೋದಿತ್ತಲ್ಲ. ಫ್ಯಾಮಿಲಿ ಎಲ್ಲ ಹೋಗಿದ್ರೆ ಹಾ ವೆಹಿಕಲ್ ಮಾಡ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಸುತ್ತಮುತ್ತ ಎಲ್ಲ ನೋಡ್ಕೊಂಡ್ ಬರ್ಬೋದಿತ್ತಲ್ಲಾ.
ಹಾ ಅಕ್ಕ ಅಂದ್ರುನೂ ಒಂದ ಎರಡ್ ಮೂರ್ ಪ್ಲೇಸಸ್ ನೋಡ್ಕೊಂಡ್ ಬಂದ್ವಕ್ಕ ಅಲ್ಲಿ ಅಂದ್ರೆ ಹೆಸ್ರಿಗ್ ಮಾತ್ರ ಅಲ್ಲಿ ನಾಮಕರ್ಣಕ್ ಅಂತ ಲ್ಲಿ ಹೋಗಿದ್ವಿ ನಾಮಕರಣನೆಲ್ಲ ನೋಡ್ ಕೊಂಡು ಮತ್ತೆ ಅಲ್ಲಿ ಎರಡು ದಿವಸ ಅಲ್ಲೇ ಅವ್ರ ಮನೇಲ್ಲೇ ಉಳ್ದಿದ್ದು ನಾಮಕರಣ ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ಎರಡು ದಿಸ ತ್ತಲ್ಲೆಲ್ಲ ಸುತ್ತಾಡ್ಕೊಂಡ್ಬಂದು ಸುತ್ತಮುತ್ಲಲೆಲ್ಲ ನೋಡಕೊಂಡು ಬಂದ್ವಿ ನಾವೆಲ್ಲಾ ಹ್ಮ್
ಆದಷ್ಟು ಎಲ್ಲ ಚೆನ್ನಾಗೈತಲ್ಲ? ಅಲ್ಲಿ ಅಲ್ಲಿ ವಾತಾವರಣ ಹೆಂಗ್ ಆನ್ಸುತು ನಿಮ್ಗೆ?
ಹ ಅಲ್ಲಿ ವಾತಾವರಣ ಬಾಳ ಚೆನ್ನಾಗ್ ಅನ್ಸ್ತು ನೋಡ್ರಿ ಈ ನಮ್ಮ್ಊರ್ ಕಡೆಗಿಂತ ಅಲ್ಲಿ ಫುಲ್ಲು ಬಿಸ್ಲು. ಹಾ ಹ ಮಂಗಳೂ ಬೀಚ್ ಎಲ್ಲ ನೋಡ್ ಕೊಂಡು ಚೆನ್ನಾಗೆಲ್ಲಾ ಆಟ ಆಡ್ಕೊಂಡು ಬಂದ್ವಿ ನೋಡ್ರಿ ಅಲ್ಲಿ ಇಲ್ಲ ಸಿಕ್ತಾ ಮೊದ್ಲೆ ಎಲ್ಲಾ.
ಹ್ಮ ಬದ್ರಿ ಮಂಜುನಾಥ ಅಂತ ಹೇಳ್ತಾರಲ್ಲ ಹೋಗ್ ಬರ್ಬೇಕ್ರಿಲ್ಲ ಅಲ್ಲಿ
ನಾವ್ ಹೋಗ್ ಬರ್ಬೇಕ ಅನ್ಕೊಂಡ್ವಿ ಬಿಸ್ಲು ಬೇರೆ ಇತ್ತಲ್ಲ ಕ್ಕ ಹಂಗಂತ ಹೇಳಿ ನಾ ಹೋಗೋದಕ್ಕೆ ಆಗ್ಲಿಲ್ಲ ನಮಗೆ ಈ ಮಕ್ಳು ಬೇರೆ ಚಿಕ್ಕ ಚಿಕ್ಕವಿದ್ವಲ್ಲಾ ಹಂಗಂತ ಹೇಳಿ ಇನ್ನ ಹ್ಮ ಮಕ್ಕಳ್ನ ಕಟ್ಕೊಂಡು ಎಲ್ಲಿ ಬಿಡುವ ಅಂತ ಹೇಳಂತ ಅಂದ ಹೇಳಿ ಒಂದ್ ನಾಕೖದು ಇದ್ವಿ ಹೋಗೋಕ್ಕೆ ಒಂದ ದಿನ ಆಗೋಯ್ತು. ದಿನ ಬರಕ್ ಒಂದ ದಿನ ಆಗೋಯ್ತು ಫಂಕ್ಷನ್ ಅಲ್ಲಿ ಒಂದ್ ಎರಡ್ ಮೂರ್ ದಿವಸ ಇದ್ವಿ ಹ್ಮ್ ಇಲ್ಲ ಈ ನೆಕ್ಸ್ಟ್ ಟೈಮ್ ಬಂದಾಗ್ ಹೋದ್ರೆ ಆಯ್ತ ಬಿಡ್ರಿ ಅಂತಲ್ಲ ಅಂತಂದ ಹೇಳಿ ಹಾ. ಹ್ಮ್ ಅವರುನೂ ನಮ್ಮ್ ಫ್ರೆಂಡ್ಸನು ಬಿಡ್ಲಿಲ್ಲ ಅವ್ರು ಬಾಳ ದಿಸ ಆಗಿದ ಮೇಲ್ ಬಂದ್ ರಲ್ಲ ಇರ್ರಿ ಇರ್ರಿ ಅಂತ ಬಾಳ ಫೋರ್ಸ್ ಮಾಡಿದ್ರಿ ಹಂಗಾಗಿ ನಾವು ಅವ್ರ ಮನೇಲೇ ಎರಡು ದಿವಸ ಉಳು ಕೊಂಡ್ವಾ ಹಾ ನಮ್ಕರ್ಣನು ಒಂಥರ ಚೆನ್ನಾಗ್ ಮಾಡಿದ್ ಹಾ ಅಲ್ಲೇ ಟಿಫನ್ ಟಿಫನ್ ಎಲ್ಲಾ ಒಂಥರ ಬೇರೆನೇ ಮಾಡಿದ್ರು ಅವ್ರ್ದೆಲ್ಲಾ
ಹ್ಮ್
ನಮ್ ತರ ನಾವು ಊಟ ಮಾಡೋ ತರ ಶೈಲಿನೇ ಬೇರೆ ಇರುತ್ತೆ, ಆ ಕಡೆ ಊಟ ಮಾಡೋ ಶೈಲಿನೇ ಬೇರೆ ಇರುತ್ತೆ. ಒಂಥರ ಎಲ್ಲಾ ಹೊಗೆ ಎಲ್ಲಾ ಒಲೆನಲ್ಲಿ ಮಾಡಿ ಅಡಗೆ ಮಾಡ್ತಾರ್ ಆ ಕಡೆ. ಳೆಲ್ಲ ಜಾಸ್ತಿ ಅಂದ್ರೆ ಹಸಿ ಕೊಬ್ಬರಿನೇ ಯೂಸ್ ಮಾಡ್ತಾರೆ ಹ್ಮ್. ಆಡಿಗೆಯಗೆಲ್ಲ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೆ ನಮ್ಮ ತರ ಅವ್ರು ಒಳ್ಳೆಣ್ಣೆ ಎಲ್ಲ ಯೂಸ್ ಮಾಡೋದೇ ಇಲ್ಲ. ಆ ಕಡೆ ಅಡ್ಗೆ ಸ್ಟೖಲೇ ಒಂಥರ ಬೇರೆ ಇರುತ್ತೆ ಟೇಸ್ಟೇ ಬೇರೆ ಇರುತ್ತ ಅವ್ರ್ದೆಲ್ಲ ಒಂಥರ.
ನಿಮ್ಗೆಲ್ಲ ಅಡುಗೆ ಇಷ್ಟ ಆಯ್ತಾ
ಹಾ ಅಡಗೆ ಎಲ್ಲಾ ಇಷ್ಟ ಆಯ್ತುಕ್ಕ ಹ ಏನಂದ್ರೆ ಕೊಬ್ಬರಿ ಎಣ್ಣೆ ಎಲ್ಲದಕ್ ಕ್ರು ಜಾಸ್ತಿ ಆಗ್ಬಿಟ್ಟಿರ್ತಾರ ಆಂ ಎಲ್ಲದಕ್ಕೂ ಹಸಿ ಕೊಬ್ಬರಿನೇ ಜಾಸ್ತಿ ಯೂಸ್ ಮಾಡಿರ್ತಾರ ಅವರು ಜಾಸ್ತಿ ಅಂದ್ರಗ ನ ಎಲ್ಲದಕ್ಕೂನು ಕೊಬ್ಬ್ರಿ ಕೊಬ್ಬ್ರಿ ಕೊಬ್ಬ್ರಿ.
ಹ್ಮ್
ಹ್ಮ್ ಅದೇ ಏನೋ ಮಾಡಿದ್ರಪ್ಪ ಒಂದು ಬಾಳೆನಲ್ಲಿ ಬಾಳೆ ಎಲೆದಲ್ಲಿ ಟ್ಟು ಅದೇನೋ ಸ್ವೀಟ್ ತರ ಮಾಡಿದ್ರು ಅದೇನೋ ಹಲ್ ಶಾವಿಗೆ ತರಾನ ಏನೋ ಅಂತ ಹೇಳ್ತಾರಂತ ಹಡದ್ರದಲ್ಲಿ ಅದೇನೋ ಅಕ್ಕಿ ತುರಿ ಅದೆಲ್ಲಾ ಹಾಕಿ ಅಕ್ಕಿ ತು ಅ ಇ ಕೊಬ್ಬರಿ ತು ಹಸಿ ಕೊಬ್ಬರಿ ತುರಿ ಮತ್ತ ಅಕ್ಕಿ ನೆನ್ಸಿ ಅದೇನೋ ಮಾಡಿ ಒಂದ್ ಸ್ವೀಟ್ ಮಾಡಿದ್ರಕ್ಕ ಅದ್ರಲ್ಲಿ ನಮ್ ಪರ್ಣ ಮಾಡಿದ್ರೆ ಅದನ್ನ ಅದನ್ನ ಮೇನ್ ಮಾಡ್ಲೇಬೇಕು ಅಂತೆ ಕಂಪಲ್ಸರಿ ಮ ಸ್ವೀಟ್ ನ ಮಾಡ್ಲೇಬೇಕಂತ ಆ ಸ್ವೀಟ್ ನ ನಾಮಕರಣ ದಿಲ್ಲಿಯ ಮ ಮೊದ್ಲಿಗೆ ಅವರು ಬಾಣಂತಿ ಇರ್ತಾರಲ್ಲ ಬಾಣಂತಿಗೆ ಮಗುಗೆ ಅದನ್ನ ಶಾಸ್ ಹತ್ರ ಮಾಡೀನಿ ಅಂತ ಅವರು ನಮ್ಗೆ ಕೊಡೋದು ತಿನ್ನೋದು ಕೊಡೋದು ಹ್ಮ್ ಒಂಥರಾ ಅಲ್ಲಿ ದು ಸ್ಪೆಷಲ್ಲೇ ಬೇರೆ ಇರ್ತದೆ ಅಂತ ಹ್ಮ್ ನಮ್ಮ್ ಕಡೆಲ್ಲ ಇಲ್ಲಿ ಲ್ಲ ಒಂದು ನಾನ್ ಒ ಸ್ವೀಟ್ ಮಾಡಿಸ್ಬಿಡ್ತೀವಿ ಒಂದ್ ಖಾರ ಬುಂದಿ ಮಾಡ್ಸಿ ಚಿತ್ರನ್ನ ಪಲಾವ್ ಆ ತರ ಏನೆಲ್ಲ ಮಾಡಿ ಇದ ಅನ್ಸ್ಬಿಡ್ತೀವಿ ಆ ಕಡೆಗಿಲ್ಲ ಅವ್ರ್ದೇ ಹಾ ಪಲಾವೆ ಇಲ್ಲಾ ಹಲ್ಸಿನ ಕಾಯಿ ಹಾಕ್ತಾರ ಅವರು ಹಲ್ಸಿನಂಡ ಕಾಯಿ ಹಾಕ್ಬಿಡ್ತಾರ
ಹ್ಮ್ ಹ್ಮ್ ಹ್ಮ್
ಕಡೆಗೆಲ್ಲ ಹಲ್ಸಿನ ಹಣ್ಣು ಅದೆಲ್ಲಾ ಜಾಸ್ತಿ ಬೆಳಿತಾರಂತ ಹಂಗಾಗಿ ಹಾ
ಹಲಸೆ ವಿಶೇಷ ಆ ಕಡೆ
ಹಾ ಅಲ್ಸ ವಿಶೇಷ ಆಗ್ಬೇಕ ಹಾ ಕಂ ಅ ಎರಡು ಐಟಮ್ಸ್ ಬಹಳ ವಿಶೇಷವಾಗಿರುತ್ತೀಗೆ ತಲ್ಲಿ ಹ್ಮ್ ನೆಕ್ಸ್ಟ್ ಟೈಮ್ ಬಂದ್ರೆ ಹೋಗೋಣ ಅಂತ ಬರ್ರಿ ನೀವುನು
ಹಾ ಹಾ ಬರ್ತೀರಿ ಮಕ್ಳಗ್ ಏನ್ ಗಿಫ್ಟ್ ತಗೊಂಡಿದ್ರಿ
ಮಕ್ಳಗ್ ಏನಿಲ್ಲ ನೋಡ್ರಿ ಒಂದ್ ಜೊತೆ ಡ್ರೆಸ್ ತಗೊಂಡ್ವಿ ಆಮೇಲೆ ಅಲ್ಲಿ ಹೋಗಿದ್ಮೇಲೆ ಅನ್ ಏನಾದ್ರು ಮಕ್ಕಳಿಗೆ ಆ ನಾವ್ ಒಂದು ಒಂದು ಫ್ರಾಕು ಒಂದು ಡಸ್ಸು ಬಾಯ್ ಬೇಬಿ ಒಂದು ಗರ್ಲ್ ಬೇಬಿಗೆ ಒಂದು ಫ್ರಾಕ್ ತಗೊಂಡಿದ್ನಿ ಏನಾದ್ ಬಾಯ್ಬೇಬಿಗೆ ಒಂದುಷ ಶರ್ಟ್ ಪ್ಯಾಂಟ್ ತಗೊಂಡ್ವಿ ಆಮೇಲೆ ಅಲ್ಲಿಗೆ ಹೋಗಿದ ಮೇಲೆ ಅಸ್ತಯ ಬೇರೆ ಏನಾದ್ರೂ ಆಡ್ಬೆ ಸಾಮಾನ ಆತರದ್ ಏನಾದ್ರರು ತಗೊಂಡ್ ಹೋಗಿದ್ರೆ ಚೆನ್ನಾಗಿರದಲ್ಲ ಅಂತ ಹೇಳಿ
ಹ್ಮ್ ಪಾಯ್ಸ ಏನಾದ್ರು ಇದ್ದಿದ್ರೆ
ಹಾ ಟಾಯ್ಸ್ ಚೆನ್ನಾಗಿ ತಗೊಂಡ್ ಹೋಗಿದ್ರೆ ಚೆನ್ನಾಗಿರೋದು ಒನ್ ಚೈತು ಹ್ಮ್ ಅಲ್ಲೆಲ್ಲಾ ಗಿಡಕ್ಕೆ ಕಟ್ಟಿ ಆಟ ಆಡ್ಸ್ ಬಿಡ್ತಾರೆ ನಮ್ ತರ ಎಲ್ಲ ಒಳಗಡೆ ನಾವೆಲ್ಲಿ ಚಿಕ್ಕ ಮಕ್ಳು ಅಂತ ಹೇಳದ್ರಗಿನ ಒಳಗಡೆ ಒಟ್ಟ್ ನಾವೆಲ್ಲಾ ಆಟಾಡತಿರ್ತೀವಿ ಅವ್ರಲ್ಲ ಸಾಯಂಕಾಲ ಆಯ್ತು ಅಂದ್ರೆ ಸಾಕು ಹೊರಗಡೆನೇ ಬಂದು ಆಟಾಡ್ಸ್ಕೊಂತ ಕುಂತು ಬಿಡ್ತಾರ ಹ್ಮ್ ಮತ್ತೆ ಯಾಕಾನೆ ಇವೆಲ್ಗೂ ಹೋಗಿಲ್ಲಾ ಅಕ್ಕ ಈ ಸರಿ
ಮತ್ತೆ ಇಲ್ಲಿ ಹೋಗಿಲ್ಲ ಚ ನಾವು ಮಂತ್ರ ಹೋಗ ಹೋಗಿಲ್ಲ ನಾವು ನಾವ್ ಫ್ಯಾಮಿಲಿ ಜೊತೆಗೆನ ಮಂತ್ರಲ್ಲ ಹೋಗೋಗ್ವಿ
ಹೌದ್ರಾ ಹಂಗಾದ್ರೆ ಚೆನ್ನಾಗಿ ಎಂಜಾಯ್ ಮಾಡಿ ಬಂದೇನು
ಚನ್ನ ಎಂಜಾಯ್ ಮಾಡ್ಬಂದ್ವಿ ಬಿಸಿಲು ಬಹಳ ಚ ಇತ್ತು ಅಲ್ಲಿ ಹ್ಮ್ ಎಲ್ಲಾ ದರ್ಶನ ಎಲ್ಲಾ ಚೆನ್ನಾಗಯ್ತು ತುಊಟದ ವ್ಯವಸ್ಥೆ ಚೆನ್ನಾಗಿದ್ದಿಲ್ಲಾ
ಹಾ ಹಾ ಹ್ಮ್ ಮೇನ್ ಊಟ ಈ ಬಿಸ್ಲು ಅಂತಂದ್ರೆ ಸಾಕು ಮೈನ್ ನೀರ್ ಬೇಕು ಕುಡಿಯೋದಕ್ಕ ಸ್ವಲ್ಪ ಜ್ಯೂಸು ಆತರದ್ದರ್ಬೇಕ ಹಾ ನೀರಿನ್ ಬೇ ಎಲ್ಲೆ ಹೋದ್ರುನು ಇ ಬಿಸಿಲಿಗೆ ಫಸ್ಟ್ ನೀರ್ ಬೇಯಬೇಕು ಟಾಲ್ ಅಷ್ಟು ಕಷ್ಟ ಇರ್ತ ಹಂಗಾಗಿ ನೀರಿಂದು ಬೇಯಿ ಇತ್ತಂದ್ರೆ ಸ್ವಲ್ಪ ಸೊ ಊಟನುೂ ಚೆನ್ನಾಗಿ ಹೋಗುತ್ತೆ ಹೌದ್ರಾ ಏನ್ ಟಿಫೆನ್ ತಗೊಂಡ ಹೋಗಿದ್ರಿ ನೀವು ಹೌದ್ರಾ ಹ್ಮ ಹ್ಮ ಹಂಗಾದ್ರೆ ಮಕ್ಕಳು ಎಲ್ರುೂ ಜ ಎಲ್ರುೂ ಸೇರಿ ಹೋಗಿದ್ರೆ ಏನು ಹಂಗಾದ
ಮಕ್ಕಳು ಅಮ್ಮ ನಾವು ನಮ್ ತಮ್ಮಂದ್ರ ಹೆಂಡ್ತೀರು ನಮ್ಮಳಿಯ ಎಲ್ಲಾರೂ ಹೋಗಿದ್ವಿ
ಹೌದನಾ ಹ್ಮ್ ಅವತ್ತೆ ಹೋಗಿ ಅವವತ್ತೆ ಬಂದ್ಬಿಟ್ರೆ ಇನ್ನ ಕ ನೀಗು
ನೀವ್ ಮತ್ತೆ ಎಲ್ ಹೋಗಿದ್ರಿ ಆರ ದರ್ಶನ ಅತ್ ಬಾಳ ಚೆನ್ನಾಗಯ್ತು ಅದ ಏನೇ ನಮಗ್ ಗೊತ್ತ ನಮ್ ದೊಡ್ ಮಗಳು ಒಂದ್ ಸಾವಿರ ರೂಪಾಯಿ ಟಿಕೆಟ್ ತಗೊಂಡಿದ್ದು ಆ ಟಿಕೆಟ್ ಅಂದ್ರೆ ಪೂರ ಹತ್ರ ಹಿಂದ ಬಿಡ್ತಾರ ಇಲ್ಲ ಇಲ್ಲ ಇಲ್ಲ ಪೂರ್ತಿ ಹತ್ರದಿಂದ ಬಿಡ್ತಾರಂತೆ ರಾಯಾರ್ನ ಎಷ್ಟಾದ್ರೂ ನೋಡ್ಬಹದು ಕಣ್ ತುಂಬಾ ನೋಡ್ಕೋಬಹದು ಒಂದ ತೃಪ್ತಿಯಾಗಿ ನೋಡ್ಬೋದು
ಹ್ಮ್ ಹ್ಮ್ ಹ್ಮ್ ಚೆನ್ನಾಗಿ ಹೆಂಗಾದ್ರೆ ದರ್ಶನ ಬೇಷ ಆಯ್ತು
ಚೆನ್ನಾಗ ಎಲ್ಲಾ ದರ್ಶನ ಬಾಳ ಚೆನ್ನಾಗಯ್ತು ಹ್ಮ್ ಹ್ಮ್ ಮತ್ತೆ ನಮ್ಮಗಳಲ್ಲಿ ಐದ್ ಪ್ರದರ್ಶನ ಹಾಕಿದ್ವಿ ಎಜಜೆ ನಮಸ್ಕಾರ ಅಂತಂದರು
ಹೌದ್ರಾ ಅಕ್ಕ ಹ್ಮ್
ಪಾಪ ಕಾಲು ಬಾಳ ನೋವ ಮತ್ತೆ ತಿರ್ಕೊಂಬರ್್ದನ ಇಲ್ಲ ಇಲ್ಲ ಅಲ್ಲೆರಳ ನೆರಳು ಇರ್ತತ್ತ ಅಲ್ಲ ದುಡ್ ದುಡ್ಡು ಸಾನಿದವು
ಹೌದ್ರಾ ಹ್ಮ್ ಹ್ಮ್ ಆ ಕಡೆಗೆಲ್ಲ ಬಾಳ ಫ್ಯಾನ್ ಗಳು ಇಲ್ಲ ಇಷ್ಟು ಬಿಸ್ಲಿಗೆ ಅದು ಒಂದು ವ್ಯವಸ್ಥೆ ಮಾಡಿದರಲ್ಲ ಅದು ಒಂದು ಚೆನ್ನಾಗಿ ಆಯ್ತು ಬಿಡ್ರಿ ಹ್ಮ್ ಅದೇತ
ಅಸ್ವಲ್ಪ ಅಸ್ತವ್ಯಸ್ತ ಆಯ್ತು
ಅಸ್ತವ್ಯಸ್ತ ಆಯ್ತು ಹ್ಮ್ ಊಟ ಒಂದು್ ಸರಿಗಿತ್ತು ಅಂದ್ರೆಗಿನ ಸರಿ ಹೋಗೋದೇ ಇಲ್ಲ ಇನ್ನ ಊಟದ ವ್ಯವಸ್ಥೆ ಸರಿಗಿಲ್ಲ ಅಂತಾನ ಹೇಳ್ತಿದ್ರೆನಾ ಹ್ಮ ಬೆಳಗ್ಗೆ ಹೋಗಿ ಸಾಯಂಕಾಲಗೆಲ್ಲ ಬಂದ್ಬಿಟ್ರ ನೀವು
ಹ್ಮ್ ಹ್ಮ್ ಬೆಳಗೆ ಹ ಅಂದ್ರ ವಹಿಕಲ್ಂದ ಬಂದ್ಬಿಟ್ಬೇಗ ಹೋಗಿ ಅಲ್ಲೊಂದು ಮತ್ತ ಹಾ ಅದ ಹ ದನ ಲಕ್ಷ ಮುಗ ಅಂತ ಹೋಗಿದ್ವಿ ಅಲ್ಲರ ಸಾಯಂಕಾಲ ಮೂರವರೆ ಅಥ್ವಾ ನಾಲ್ ಗಂಟೆ ಎಷ್ಟ ಆಯ್ತ
ಹೌದ್ರಾ ಅಲ್ಲಿಂದ ಹತ್ರ ಆಗುತ್ತೆ ನಕ ಹ್ಮ್ ಹ್ಮ್ ಹ್ಮ್ ಒನ್ ಅವರ್ ಆಗುತ್ತಾರ ಆತತ್ರ ಆಗುತ್ತೆ ನ ಕಷ್ಟ ಏನ
ಅ
ಹೌದ್ರಾ ಹ್ಮ್ ಹ್ಮ್ ಹೌದ್ರಾ ಹ್ಮ್ ಹ್ಮ್್ಮ್ ನಿಮ್ ಕಡೆ ಎಲ್ಲಾ ಬಿಸಿಲು ಬಾಳ ಐತೆ ಇನಕ್ಕ
ಹ್ಮ್ ಹಾ ನಮ್ಮ್ ಕಡೆ ತುಂಬಾನೇ ಬಿಸಿ ಇರದು ಹ
ಸರಿ ಅಕ್ಕ ನಾನು ಆಮೇಲ್ ಮಾಡ್ತೀನಂತ ನಿಮ್ಗೆ